ಹಲೋ ಹ್ಮ್ ಏನ್ ಮಾಡ್ತಿದ್ದೀರಾ ಸರ್
ಚೇಸ್ ಅಡ್ದಿದೆ
ವೋ ಚೇಸ್ ಚಾ? ಕಾಫಿ?
ಹಾ ಮಾಡಬೇಕು ಇನ್ನೂ
ಹ್ಮ್ ಹ್ಮ್ ಕಾಲೇಜ್ ಇತ್ತಾ ಇವತ್ತು ಕಾಲೇಜ್ ಹೋಗಿದ್ರಾ
ಹ್ಮ್ ಕಾಲೇಜು ಹಾಫ್ ಡೇ ಅರ್ಧ ದಿನ.
ಹ್ಮ್
ನೀವೇನ್ ಮಾಡ್ದೀರಾ?
ನಾನು ರೆಕಾರ್ಡ್ಸ್ ಬರಿಯೋದಿತ್ತು ಬರೀತಾ ಕುಂತಿದ್ದೆ.
ಹ್ಮ್
ಹ್ಮ್
ಎಲ್ಲಾ ಮುಗೀತಾ ವೇಸ್ಟು
ಹಾ ಐತೆ ಇನ್ನ ಇನ್ನೊಂದ್ ವರ್ಷ. ಇಂಟರ್ನ್ಶಿಪ್ ಮಾಡ್ಕೋಬೇಕಲ್ಲ?
ಹ್ಮ್
ಹ್ಮ್
ನಮಗೂ ಈಗೆ ಇಂಟರ್ನ್ಶಿಪ್ ಮಾಡ್ತಾ ಇದಾರಂತ್ ಅಂತಾಯಿದ್ದಾರೆ ಏನ ತರ್ಡ್ ಇಯರ್ ಮಾಡ್ತಾರ ಎಲ್ಲದು ಅಂದ್ರ ಫ ಫೈನಲ್ ಇಯರ್ ಇದ್ದಾಗ ನಮಗೀಗ ಮಾಡುತ್ ತ್ತರ ಸರ್ ಅಟೆಂಡೆನ್ಸ್ ಚಿಂತೆ ಬಿಡಿ ನಾನ್ ನೋಡ್ತೇನೆ.
ಹ್ಮ್
ನೀವ್ ಇಂಟರ್ನ್ಶಿಪ್ ಅದು ಮಾಡ್ಕೊರಿ
ಹಂಗಿದ್ರೆ ಒಳ್ಳೇದಲ್ಲ ಮಾಡ್ಕೊಬಿಡಿ.
ಅದಿಕ್ಕೆ ಈಗ ನೋಡ್ಬೇಕು ಅಂದ್ರೆ ಈಗ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಯಾವ್ದಾರ್ ಒಂದ್ ರಸ್ ಮೇಲೆ ಹೋಗ್ಬೇಕು ಅಂದ್ರೆ ಇಂಟರ್ನ್ಶಿಪ್ ಹೋದ್ಮೇಲೆನೆ ಕಲಿತೀವಲ್ಲ ಕರೆಕ್ಟಾಗಿ ಏನು ಎತ್ತ ಅಂತ.
ಹಾಂ ಅದು ನಿಜ. ಇವಾಗ್ಲೇ ಮಾಡ್ಕೊಂಡ್ರೆ ಒಳ್ಳೇದ್ ನೋಡ್ ನಿನಿಗೆ.
ಅದೇ ಮಾರ್ಕೆಟಲ್ಲಿ ಏನಿದೆ ಅಂತ ಗೊತ್ತಾಬೇಕಂದ್ರೆ ಇಂಟರ್ನ್ಶಿಪ್ ಮಾಡ್ಬೇಕ, ಆದ್ರೆ ಅದುಕ್ ಯಾರು ಅಂದ್ರೆ ಏನು ರೆಫ್ರಲ್ ಈ ತರ ಬೇಕು. ಈಗೇನ ಥರ್ಡ್ ಇಯರ್ ಅಲ್ಲ?
ಹ್ಮ್ ನಿಮ್ಗಿಂತ ಸೀನಿಯರ್ಸ್ ಯಾರಾದ್ರೂ ಹೋದೋರ್ ಇದ್ರೆ ಕೇಳು ಗೊತ್ತಾಗತ್ತಲ್ಲಾ ನಿನಗೂ.
ಅವ್ರಿಗೂ ಕೇಳಿದೇನೇ ಆದ್ರ ಅವ್ರ್ ಏನಂತಾರೆ ಆ ಫೈನಲ್ ಇಯರ್ ಅವ್ರ್ ಇನ್ನ ಅಂದ್ರ ಫೈನಲ್ ಇಯರ್ ದೌರ್ ಒಂದಿಬ್ರ್ ಅವ್ರೆ. ನನುಗ್ ಗೊತ್ತಿರೌರ್ ಅವ್ರ್ ಆನ್ಲೈನಲ್ ಇಂಟರ್ನ್ಶಿಪ್ ಮಾಡ್ತಾವ್ರೆ. ಆನ್ಲೈನ್ ಅಲ್ಲಿ ಬರೆ ಹೆಸರಿಗಷ್ಟೇ ಆಗುತ್ತೆ ಅದು ಅಂದ್ರೆ ನಾವು ಕರೆಕ್ಟಾಗೇನ್ ಕಲಿಯೋದಿಲ್ಲ.
ಹ್ಮ್
ಅವ್ರೂ ಸುಮ್ನೆ ಏನೋ ಒಂದು ಆ ಏನದು ಸರ್ಟಿಫಿಕೇಶನ್ ಸಲುವಾಗ್ ಮಾಡ್ತಾ ಇದ್ದಾರೆ.
ಹಾಂ ಹಾಂ
ನಾನು ನೋಡ್ಬೇಕು ಹಾಂ ಇದು ಅಂದ್ರೆ ಯಾರು ಅಂದ್ರೆ ಒಬ್ರು ಸಿಕ್ಕಿದ್ರು ಅವ್ರು ಹೋಗಿದ್ದು ರೆಸ್ ಮೇಲೆ ಅವ್ರ್ ಮಲ್ಟಿನ್ಯಾಷನಲ್ ಕಂಪ್ನಿ
ಕೆಲ್ಸುಕ್ ಸೇರ್ಕೋಬೇಕು ಅಂದ್ರೆ ಎಲ್ಲದಕ್ಕೂ ಬೇಕಾಗುತ್ತ ಅದಿಕ್ಕೆ ಏನ ಮಾಡ್ಕೊಂಡ್ರೆ ಒಳ್ಳೆದು.
ಅದೇ ಮಾ ಅದೆ ಟ್ರೈ ಮಾಡಕತ್ತಿದ್ದು ತರ್ಡ್ ಇಯರ್ ಇಂದಾನೇ ತರ್ಡ್ ತ ಟ್ರೈ ಮಾಡೋಕತ್ತಿದ್ದೆ ಅದೇ ಹೇಳ್ತಾ ಇದ್ರು ಹೆಚ್ ಓ ಡಿ ಸರ್ ನೀವ್ ಫೈನಲ್ ಇಯರ್ ತಂಕ ವೇಟ್ ಮಾಡ್ಬೇಡಿ ತರ್ಡ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿ ಅಟೆಂಡೆನ್ಸ್ ಚಿಂತೆ ನನುಗ್ ಬಿಟ್ಬಿಡಿ ಅಂತಾರೆ.
ಮಾಡು ಮತ್ತಿಷ್ಟೆಲ್ಲ ಅವ್ರ್ ನಿಮ್ಗ್ ಅನುಕೂಲ ಮಾಡ್ಕೊಟ್ಟಾಗ್ ನೀವ್ ಮಾಡಿ
ಆ ಅದೇ ಅದೊಂ ಒಂದು ನಮ್ಗ್ ಪ್ರಿವಿಲೇಜ್ ಆದಂಗಿದೆ ಯಾಕಂದ್ರೆ ಬೇರೆ ಡಿಪಾರ್ಟ್ಮೆಂಟಲ್ಲೆಲ್ಲ ಆ ತರ ಇಲ್ಲ ಎಚ್ ಓ ಡಿ ಗಳು. ಕ್ಲಾಸಿಗ್ ಬಂದ್ರೆ ಅಟೆಂಡನ್ಸು ಇಲ್ಲಾಂದ್ರೆ ಇಲ್ಲ. ಎಚ್ ಓ ಡಿ ಆಯ್ತು ಟೀಚರ್ಸ್ ಸೈಡೆಲ್ಲಾ ಸ್ರಿಕ್ಟ್ ಅವ್ರೆ.
ಹ್ಮ್
ನಮುಗ್ ಸ್ವಲ್ಪ ಫ್ರೀ ಬ ಒಯ್ ಫ್ರೀ ಬಿಟ್ಟವ್ರೆ. ನಾವ್ ಅರ್ಧಕ್ಕರ್ಧ ಕ್ಲಾಸ್ ತ್ತಿಗೂ ಇಲ್ಲಂದ್ರೆ ಅಟೆಂಡನ್ಸ್ ಕೊಡ್ತಾರೆ ಟೀಚರ್ಸ್ಗುಳು.
ಹ್ಮ್
ಇಲ್ಲಾಂದ್ರೆ ಎಚ್ ಓ ಡಿಸ್ ಅಂದ್ರೆ ಅದೇ ಮಾಡೋರ್ ಸಪ್ರೇಟ್
ಹ್ಮ್ ಅಂದ್ರೆ ಒಳ್ಳೇದ್
ಹ್ಮ್ ಹ್ಮ್
ಆ ತರ ಇದ್ದಾಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಲಾಭ ಮಾಡ್ಕೊಳ್ಳೋದು ಒಳ್ಳೇದಲ್ಲ
ಅದೇ ಈಗ ಅದೇ ಥರ್ಡ್ ಇಯರ್ ಇಂದ ಈಗ ಮತ್ತ ಒನ್ ಒಂದು ತಿಂಗಳ ಹಾಲಿಡೇ ಇರುತ್ತಲ್ಲ ರಜಾ ದಿನಗಳು. ಅದು ನೋಡ್ಬೇಕ ಕಾ ನೋಡೆಕೆಸೆ ಎಲ್ಲೋ ಒಂದು ಕಡೆಯಿಂದ ರೆಫರಲ್ ಮೇಲೆ ಇಟ್ಟು ಏನೋಂದ ಸುಮ್ನೆ ಹೋಗಿ ಜಾಯನ್ ಆದ್ರ ಸಾಕು ಅಂದ್ರೆ ಏನು ಹ ಅದು ಪ ಅದು ದುಡ್ಡು ಕೊಡ್ತಾರಲ್ಲ ಪೇಮೆಂಟ್ ಆದ ಸೆಕೆಂಡ್ರೆ ಆದ್ರೆ ಮೊದ್ಲು ಸುಮ್ನೆ ಒಂದ್ ತ್ರೀಯಾಗ ಹೋದ್ರುನು
ಹ್ಮ್
ನಡೆಯುತ್ತಾ ಸ್ಟೈಫನ್ ಸಿಗ್ಲಿಲ್ಲಾ ಅಂದ್ರೂನು ಹೋಗ್ಬಹುದು ಮೊದಲನೆ ಸಲಾ ಅಂದ್ರೆ ಮತ್ತೆ ಎರನೇ ಸಲ ಹೋದಾಗಾದ್ರೆ ಸ್ಟೈಫಂಡನ್ ಸಿಕ್ಕ ಸಿಗುತ್ತೆ
ಹ್ಮ್
ಅದಕ್ಕೆೇ ಈಗ ನೋಡ್ಬೇಕ ತರ್ಡಇಯರ್ ಅಲ್ಲೇ
ಹೋ ಹೋ ಮಾಡ್ಕೊಂಡ್ರೆ ಒಳ್ಳೇದು ನಿನಗೂ ಮುಂದೆ ಅನುಕೂಲ ಆಗತ್ತೆ
ಅದೇ ಈಗ ನೋಡ್ಬೇಕು ಯಾರ್ಯಾರು ಅಂದ್ರ ಸೀನಿಯರ್ಸ್ ಗೊರ್ತಿದಾರ ಅವ್ರಿಗೆಲ್ಲ ಕೇಳಿ
ಹ್ಮ್
ನಡಕ್ ಒಬ್ರ ಇದಾರ ಅಂದ್ರ ಗ್ರಾಜುಯೇಟ್ ಆಗಿ ಹೋಗಿದಾರ ಆಲ್ರೆಡಿ ಅವ್ರ ಕೇಳ್ಬೇಕ ಅವರು ಎಲ್ಲೋ ಮಾಡ್ತಾವ್ರೆ ಇಲ್ಲೆ ಅವನಿಗ ಕೇಳಿದ್ರ ಏನೋ
ಹೇಳ್ಕೊ ನಿಂಗೆ ಸರಿ ಅನ್ಸದ್ರೆ ಮಾಡು ಯಾವ್ದಾವ್ದು ಕರೆಕ್ಟ್ ಆಗಿರೋ ಕಡೆ ಸಿಕ್ರೆ ಸಿಕ್ಕಿದ್ರೆ
ನೋಡಬಿಡಬೇಕು ಇಲ್ಲೆ.
ಹ್ಮ್ ಯಾಕಂದ್ರೆ ಟೈಮ್ ಬರ್ಲಿ ಬರ್ಲಿ ಅಂತ. ಕಾಯ್ತ ಕುತ್ರೆ ಹಂಗೆ ಕಾಯೋದೆ ಆಗತ್ ಏನು ಆಗಲ್ಲ ಕೆಲ್ಸ ಆಮೇಲೆ.
ಅದೇ ಇಗ ಕೇಳ್ತೇನೆ ಅಂದ್ರೆ ಒಬ್ರ್ ಇದಾರ.
ಹ್ಮ್
ಮತ್ತ.
ಮತ್ತೇನಿಲ್ಲ ನೋಡಪ್ಪ ನೀನೇ ಹೇಳ್ಬೇಕು. ಮನೆಲೆಲ್ಲಾ ಆರಾಮಾಗ್ವ್ರ. ಹ್ಮ್ ಊರಿಗ್ ಯಾವಾಗ್ ಹೋಗ್ಬೇಕು.
ಊರ್ಗೆ ನೋಡ್ಬೇಕ ಇನ್ನ ಮುಂದಿನ ಮುಂದಿನ್ ತಿಂಗ್ಳು ನೋಡ್ಬೇಕಿನ್ನು.
ಅದೇನೋ ನಿಮ್ ಊರಲ್ ಜಾತ್ರೆ ಐತಂತಲ್ಲ ಅದಕ್ ಹೋಗ್ಬೇಕಾ.
ಹೌದಲ್ಲ ಹ್ಮ್ ಜೂನ್ ಬಂತು.
ಹ್ಮ್
ಹೋಗ್ಬೇಕು ಜಾತ್ರೆ ಅದು ಹ್ಮ್ ಹೋದ್ ಸಲ ಹೋಗ್ಕ್ ಜಾತ್ರೆ ಹೋಗಕ್ ಆಗ್ಲಿಕ್ಕಿಲ್ಲ.
ಜುಲೈಯಲ್ ಏನೋ ಇರುತ್ತೆ ಅಂತ ಹೇಳಿದ್ದಲ್ಲ.
ಹೌದೌ ಜುಲೈ ಎಷ್ಟನೇ ತಾರೀಖ ಈ ಈ ವರ್ಷ ಎಷ್ಟನೇ ತಾರೀಕ್ ಬಂದಿದೆನ.
ನನಗೂ ಗೊತ್ತಿಲ್ಲ ನಿಮೂರ್ ಜಾತೆ ನೀನ್ ಕೇಳ್ಬೇಕು ನ ನಾನ್ ನಿನ ಕೇಳ್ಬೇಕು ನೀ ನನ್ ನೀನೇ ನಂಗ್ ಕೇಳ್ತೀಯ
ಇಲ್ಲ ನನಗ್ ಗೊತ್ತಿಲ್ಲ ಹದ್ನೈದ್ರ ಕೆಳಗ್ ಇತ್ತಂದ್ರೆ ಹೋಗೋದಾಗಲ್ಲ ಹದ್ನೈದ್ರ ಮೇಲೆ ಇತ್ತಂದ್ರೆ ಹೋಗ್ಬೊದು.
ಹ್ಮ್
ಜುಲೈ ಹದ್ನೈದ್ರ ಮೇಲೆ ಇರ್ಬೇಕು.
ಹ್ಮ್ ಹ್ಮ್.
ಇಲ್ಲ ಜುಲೈ ಹತ್ರೊಳಗೆ ಅಲೈತ್ ಆಲ್ಮೋಷ್ಟು.
ಹ್ಮ್
ಹ್ಮ ಗೊತ್ತು. ಮತ್ತೆ ನೀವ್ ಹೋಗಲ್ವಾ.
ನಾನು ಹೋಗ್ಬೇಕು ಆದ್ರೆ ಮೊನ್ನೆ ತಾನೆ ಹೋಗ್ ಬಂದೆ.
ಹ್ಮ್
ಇವಾಗೇನ್ ಸದ್ಯ ಹೋಗಲ್ಲ ನಮ್ದು ಪರೀಕ್ಷೆ ಎಲ್ಲಾ ಶುರು ಆಗುತ್ತ.
ಹ್ಮ್ ನಿಮ್ಗೆಷ್ಟ ವಿಷಯಗಳು ಇರ್ತಾವ ಒಂದ್ ಸೆಮಿಗೆ ಏನ್ ಇಲ್ಲ ಅಂದ್ರ.
ನಮ್ಗೆ ಸೆಮ್ಮ್ ಅಂತ ಇರಲ್ಲ ಒಂದೂವರೆ ವರ್ಷಕ್ಕೊಂದ್ಸಲ ಪರೀಕ್ಷೆ ನಡೆಸ್ತಾರೆ. ಈ ವರ್ಷ ಹದ್ಮೂರ್ ಪೇಪರ್ ಇದಾವ್.
ಹದಿಮೂರ್.
ಹ್ಮ್
ಹದ್ಮೂರ. ನಮ್ಗ ಆ ಒಂದ್ ವರ್ಷ ದಲ್ಲಿ ನೋಡಿದ್ರ ಹ ನಮ್ಗೂ ಅಷ್ಟೇ ಇರುತ್ತೆ ಹೆಚ್ಚು ಕಡ್ಮೆ ಹದಿಮೂರ್ ಒಂದೂವರೆ ವರ್ಷ್
ಆ ನೀವ್ ಒಂದೇ ಸಲಕ್ ಬರಿಯಲ ಅಲ್ಲ ನಾವ್ ಒಂದೇ ಸಲಕ್ ಬರಿತಿವಿ.
ವ್ಯಾಸ ಒಂದೆ ಸಲ ಬರ್ಯೊದಿಲ್ಲ. ಆದ್ರು ನಮ್ ಸಿ ಜಿ ಪಿ ಎಂಟ್ ದಾಟಲ್ಲ.
ಹ್ಮ್
ನಾರ. ಮತ್.
ಮತ್ತೇನ್ ಸಮಾಚಾರ.
ನಮ್ದು ಏನಿಲ್ಲ.
ಹ್ಮ್ ಹ್ಮ್.
ನಿಮ್ದೂಟ.
ಊಟ ಮಾಡ್ಬೇಕ್ ಇನ್ನ ನಾವು ಅಡ್ಗೆ ಮಾಡ್ಬೇಕು ಊಟ ಮಾಡ್ಬೇಕು.
ಏನ್ ಮಾಡೋರ್ ಇದ್ರ ಅಡಿಗ್ಯಾಗ.
ಅಡ್ಗೆ ಸ್ವಲ್ಪ ಚಪಾತಿನಾದ್ ಮಾಡ್ಬೇಕು ಅನ್ಕೊಂಡ್ರೆ ಕರೆಂಟ್ ಬೀರೆ ಹೋಗ್ಬಿಟ್ಟೈತೆ.
ಹ ಇನ್ನೂ ಬಂದಿಲ್ವಾ.
ಇಲ್ಲ.
ಹ್ಮ್ ನಮ್ದು ಅ ತರ ಏನಿಲ್ಲ ಮಳೆ ಇದ್ದಾಗ್ ತೆಗೀತರೆ. ಆದ್ರೆ ಕಡಿಬೇಕ್ ಬ್ರೇಕ್ ಮಾಡ್ಬಿಡು.
ಹೌದು.
ನಿನ್ನೆ ನಿನ್ನೆ. ಹೆಚ್ಚು ಕಡ್ಮೆ ಸುಂಟ್ರ ಗಾಳಿ ಇರುತಲ್ಲ ಆ ತರ ಗಾಳಿ ಇದಿದೆ ಎಲ್ಲಾ ಹಾರಾಡ್ತಾ ಇದೆ ಎಲ್ಲ.
ಹ್ಮ್
ಯ ಯಾವ್ ಅಲ್ಲ ಏನೇನ್ ಇರ್ತ ಅಲ್ಲ ಆಲ್ಮೋಸ್ಟ್ ಅವ್ರ.
ಹ್ಮ್ ಹ್ಮ್ ಅಷ್ಟ ಜೋರು ಗಾಳಿ ಅಲ್ಲ
ಹ್ಮ್ ಆತರ ಮಲಗದಾಗ ಬೀಸ್ಬೇಕು ಇಲ್ಲಿ ನೋಡಿದ್ರ ಫ್ಯಾನೆ ತಿರಗಲ್ಲ ಅ ಆ ಯಾವ ಸ್ಪೀಡ್
ಅದು ಮಳೆ ಬಂದಾಗ ಮಳೆ ಬರಕ್ಕೆ ಕ್ಕತ ಮುಂಚೆ ಅಷ್ಟೇ ಸ್ವಲ್ಪ ಜೋರ ಗಾಳಿ ಇರತ್ತ ಅಷ್ಟೆ
ಹ್ಮ್
ಈಲ್ಲಾ ಅಂತಂದ್ರೆ ಏನ್ ಗಾಳಿನೆ ಇರಲ್ಲ
ಹ್ಮ್
ಮತ್ತೇನ್ ಸಮಾಚಾರ
ಈ ಹೇಳದಿಲ್ಲ
ಹ್ಮ್ ಆಚೆ ಏನಾದರೂ ಹೋಗ್ಬೇಕಾ
ಆಚೆ ಇಲ್ಲ ಇದೇ ಹೋದ್ರೆ ಇಲ್ಲಿ ಕೆಪೆನ್ ಫ್ರೆಶ್ಗೆ ಹೋಗಿರತಿನಿ ಏನಾರ ಸಾಮಾನನ್ ತೊಂಬ್ರಕೆ ಮೆಕ್ಕೆಜೋಳ ಕುದಿ ಒನ್ ಸೆಕೆಂಡ್
ಹ್ಮ್
ಮತ್ತೆ
ಮತ್ತೆ ಮನೆಲ ಎಲ್ಲ ಆರಾಮ ಮಗೌಡ
ಹ್ಮ್
ಹ್ಮಾ ಹಮ್ ನಾಳೆ ಭಾನುವಾರ ಅಲ್ಲ
ಹ್ಮ್
ಎಲ್ಲಿಗಾದರೂ ಹೋಗ್ಬೇಕಾ ಆಚೆ ತಿರುಗಾಡಕ್ಕೆ
ನೋಡಕ್ ಬೆಳಿಗ್ಗೆ ದೇವಸ್ಥಾನಕ್ ಹೋಗ್ತೇನೆ ಇಲ್ಲಾ ಅಂದ್ರೆ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ಬೋದು ಸುಮ್ನೆ ಇಲ್ಲ ಅಂದ್ರ ನಾವಯ್ತು ನಮ್ ಲ್ಯಾಪ್ಟಾಪ್ ಆಯ್ತ್ತು ಲ್ಯಾಪ್ಟಾಪ್ ಅಲ್ಲಲ್ಲಿ ಒಂದು ಯಾವ್ದಾದ್ರು ಒಂದು ಮೂವವಿ ಇಸ್ಕೊಂಡು ನೋಡು
ಹಾ ನಾಳೆ ಆರು ಸಿ ಬಿ ಮ್ಯಾಚ್ ಇದೆಯಲ್ಲಾ ನೋಡಕ್ ಹೋಗಲ್ವಾ
ಹಾ ಹೌದು ನಮ್ ಫ್ರೆಂಡ್ ಪಟಾಕ್ಷಿಗ ಅದಕ್ಕೆ ದುಡ್ಡು ಹಾಕತ್ ನಿತ್ತವೀಗ
ಇನ್ನು ಗೆಲ್ಲಿ ಇನ್ನ ಗೆದ್ದೇ ಇಲ್ಲ ಇವಾಗ್ಲೇ ದುಡಿದ ಇಸ್ಕೊಂತವ್ರ
ಇಲ್ಲ ಅವನ್ ಅವನು ಬಾಳ ಆಯ್ತು ಏನತ್ತಾರೆ ಆಪ್ಟೊಮಿಸ್ಟಿಕ್ ಎಲ್ಲ ಗೆದ್ದೆ ಗೆಲ್ತಂತ ಅದಕ್ಕೆ ಈಗ ಆ ಕಲೆಕ್ಟ್ ಮಾಡ್ತಾ ಅವನ
ನೀನ್ ಎಷ್ಟ ಆಕ್ಬೇಕ ಅನ್ಕೊಂಡಿಯ
ನಾನ್ ಹಾಕಲ್ಲ ಅವ್ನ್ ಆಕ್ಚುಲಿ ನಾನನ್ ಕೊಡ್ಬೇಕೈತ್ತು ಎರಡು ಆರ್ ನೂರ್ ಅದ್ರಲ್ಲ ನೂರ್ ಕಟ್ ಮಾಡ್ಕೊತೀನೋ ಹೇಳ್ತವಾನೆ
ಹ ಹಂಗಂದ್ರೆ ಹೆಂಗೆ ನಿನ್ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಸ್ಕಬಾರ್ದು
ಒಡಕ್ ಇಷ್ಟ ಇಷ್ಟ ಪಸ್ಟ ಇಲ್ಲ ಅಷ್ಟೇ ಕೆಳಂಗಿಲ್ಲ ತಗೋಳದೈತಿ ಹೊಡಿಯೋದೈತೆ ಅಷ್ಟೇ
ಹಾ
ಇಲ್ಲ ನಡಿಯುತ್ತೆ ಅವ್ನು ಹೊರ್ಗಡೆ ಕರ್ಕೊಂಡ್ ಹೋದಾಗ ಅದು ಯಾವುರೊಮ್ಮೆ ಏನಾರು ತಿನ್ಸಿರ್ತಾನ ಅವ್ನಿಗೂ ಅಲ್ ಅನ ಆಗೋದಿಲ್ಲ. ನಾವ್ ಅವ್ರಿಗೆ ತಿನ್ಸೋದು ಅವ್ ನಮಗ್ ತಿಲ್ಸದ ಹಿಂಗ್ ಹಿಂಗ್ ನಡೀತಿರ್ದ ನೋಡ್ಬೇಕ್
ಗೆಳೆಯರರ್ ಮಧ್ಯ ಇವೆಲ್ಲಾ ಸಾಮಾನ್ಯ.
ಹ್ಮ ಇಲ್ಲ ಇಲ್ ಮಾಲ್ ಎಲ್ಲದು ಹಾಕಿರ್ತಾರಲ್ಲಾ ಒಂದು ದೊಡ್ಡು ಸು ಕ್ವೀನ್ ಅಲ್ಯ.
ಹ್ಮ್
ಮ್ಯಾಚ್ ಅದೇ ನೋಡಕ್ ಹೋಗ್ಬೋದು ನಾಳೆ ಯಾಕಂದ್ರೆ ನಾಳೆ ಹಾಲಿಡೆ ಏನಿಲ್ಲ ಕೆಲಸ. ಸಂಜೆ ಮೇಲ್. ಮತ್ತ.
ನಿಮ್ದೇ ಆರಾಮ್ ಬೇಕಂದ್ರೆ ಹೋಗ್ಬೋದು ಬೇಡ ಅಂದ್ರೆ ಬಿಡ್ಬೋದು ನಾವ್ ನೋಡು ನೋಡಕ್ ಹೋಗ್ಬೇಕು ಅಂದ್ರೆ ಕಷ್ಟ.
ನೀವು ಹಳ್ಳಿ ಹಳ್ಳಿಯಿಂದ ಮತ್ತ ಇದಕ್ ಹೋಗ್ಬೇಕು ಆ ಏನಾಯ್ತ.
ಪಾ ಹುಡುಗಿರು
ಹ ಅದುನ್ನು ಅದನ್ನು ಕರೆಕ್ಟ್ ತೆ ಆದ್ರೆ ನಾವು ಹೋಗಿ ನೋಡ್ಬೇಕಂದ್ರೆ ನಾವು ಗದ್ಲಲ್ಲೇ ನಿಂತು ನೋಡ್ಬೇಕ್ ಗದ್ಲ ಬಾಳ ಇರುತ್ ನಾಳೆ ಅಲ್ ಕುಂದ್ರಕು ಜಾಗ್ ಇರೋದಿಲ್ಲ. ಸೊ ಯಾವ್ದ್ರ ಮಾಲಿಗ್ ಹೋಗಿ ನೋಡ್ತಿನಂದ್ರು. ಅದಕ್ಕೆ ನಮ್ಮ್ ಹುಡ್ಗುರು ಇಲ್ಲೇ ನೋಡ್ತಾರೆ ಲ್ಯಾಪ್ಟಾಪ್ ಅಲ್ಲೆ.
ಹ್ಮ್ ನಾನು ಹೋದ್ ವರ್ಷ ಹೋಗಿದ್ದೆ ನಾವೆಲ್ಲ. ಸೇರ್ಬುಟು ನಮ್ ಕಾಲೇಜ್ ಅಲ್ಲಿ. ಯಪ್ಪಾ ಏನ್ ಗದ್ಲಾ ಅಷ್ಟ್ ಟ್ ಜನ.
ಇಂಕ್ ಅದೇ ಸ್ಟೇಡಿಯಂ ಕಡೆ ನೋಡ್ತಿವಂದ್ರ.
ಸ್ಟೇಡಿಯಂಗೆಲ್ಲ ಹೋಗ್ ನೋಡಕ್ ದುಡ್ಡು.
ಇಲ್ ಕಟ್ಟಾಳ್ ಅಭಿಮಾನಿಗಳು ಇರ್ತಾರಲ್ಲ ಅವ್ರು ಹೋಕರ.
ಯಾರಾದ್ರೂ ನೋಡ್ಲಿ ಬಿಡಪ್ಪಾ ನಾನಂತೂ ಓದ್
ಈಗ್ ಎಷ್ಟ. ಸರಿ, ಸರಿ ಹೊ ಹ್ಮ್ ಇಲ್ಯ ಹ್ಮ್ ಸರ್.
ಹ್ಮ್